ಹಲೋ
ಹಾ ಹೇಳಿ ಅಣ್ಣರೆ
ಸ್ವಲ್ಪ್ ಮಾಹಿತಿ ಪಡ್ಬೇಕಾಗೈತಣ್ಣ ಅದು
ಹಾ ಈ ಏನ್ ಹೇಳ್ ಅಣ್ಣ ಹೇಳ್ತೀನ್ ಹೇಳ್
ಕುರಿಗಳು ಮಾಡಿರ ಅಂತ ಕೇಳ್ಪಟ್ಟೇ ಅಣ್ಣ ನಾವು ಈ ಈ ಎಲ್ಲಾ ಬೇರೆ ಕೆಲಸ ಮಾಡಿ ಲಾಸ್ನಾಗಿ ಆಗಿವಣ್ಣ ಯಾವ ಕೆಲಸನೂ ಹೊಂಡಿಲ್ಲಣ್ಣ ಬಾಳ ಲಾಸ್ ಆಗ್ಯದ ಅದ್ಕ ಸ್ವಲ್ಪ ಕುರಿ ಮಾಡ್ಬೇಕು ಅಂತ ಮಾಡಿದೆ ಅಣ್ಣ
ಮಾಡು ಅದೇನು ಒಳ್ಳೆ ಚೆನ್ನಾಗೈತಿ ಬಟ್ಟ್ ಈ ಬಿಸ್ನೆಸ್ ಚೆನ್ನಾಗೈತಿ ನೋಡ್ ಬೇರೆ
ಚಲೋ ಚೆನ್ನಾಗದ ಅಣ್ಣ
ಚೆನ್ನಾಗ ಅಂದ್ರೆ ಹೆಂಗ ಅಂದ್ರೆ ಮಳೆ ಏನು ಚಳಿ ಏನು ಆಮೇಲೆ ಏನು ಅಂದ್ರೆ ಬಿಸಿಲು ಏನಾದ್ರೆ ಚೆನ್ನಾಗ್ ಕಾಯಬೇಕು ಈಗ ಈಗ ಮಳಿಗಂಜಿ ಮನೆಗ್ ಹೋಗಂಗಿಲ್ಲ ಇಲ್ಲದ ಅ ಎತ್ತಾದ್ರೆ ಕಟ್ಟಿಗೆೇಶನ್ ಬರ್ಬೋದು ಹ್ಮ್ ಮಳೆ ಬಂದ್ರೆ ಏನೂ ಚಳಿ ಬಂದ್ ಮಳಿದ್ರೇನು ಬಿಸಿಲು ಇದ್ರೇನು ಚನ್ನಾಗ್ ಕಾಯಬೇಕು ಅವಕ ಅಂದ್ರೆ ಒ ಮುಂದು ನಿಂತ್ ಚಂದ್ ಕಾಯಬೇಕು ಅಂದ್ರೆ ಏನು ಚೆನ್ನಾಗಿರ್ತವ್ ಬದುಕ್ ಚೆನ್ನ್ ಜಾಸ್ತಿ ಆಗುತ್ತೆ
ಹ ಹೌದೌದಣ್ಣ ಈಗ ಒಂದೊಂದ್ ಕುರಿ ಎಷ್ಟಕ್ ಬರುತ್ತವಣ್ಣ ಸಣ್ಣ ಊರಿಂತ ಚಲೋ ಚಲೋ ತಗೋಬೇಕಂದ್ರೆ ಎಷ್ಟು ಬೀಡ್ತಾವಣ್ಣ ರೇಟ್
ಹ್ ಸಣ್ಣ ಮರಿ ತಗೋಬೇಕಂದ್ರೆ ಒಂದ್ ಎಂಟ್ ಸಾವಿರ ತ ಬೀಳುತ್ತಾ
ಹಾ
ದೊಡ್ಡ ಕುರಿನೇ ಬೇಕಂದ್ರೆ ಒಂದ್ ದ್ ಹದಿನೈದು ಸಾವಿರ ಅಂಗ್ ಬಿಳ್ತಾವ ಹದಿನೈದು ಹದಿನಾರು ಸಾರದ ಬರ್ತ
ಅಂದ್ರೆ ಒಂದ್ ಲೆಕ್ಕದಾಗ ಮಿಡಲ್ದಾಗ ಇದ್ದವೆಲ್ಲಾ ಹನ್ನೆರಡು ಹದಿಮೂರ್ ಸಾವಿರ ಬರ್ ತ್ತ
ಹಾ ಬರುತ್ತವ್ ನೋಡ್ರಿ ಅಂದ್ರೆ ನಿಮಗೆ ಕುರಿ ಸಾಕಾಣಿಕೆ ಅಂದ್ರೆ ಬಾಳ್ ಇಷ್ಟ ಆಗೈತಿ ನಿಮ್ಗ
ಹಾ ಅದೇ ಅದೇ ಇಷ್ಟ ಆಗಿದೆಣ್ಣ ಈಗ ಅದ್ರ ಮೇಲೆ ಸ್ವಲ್ಪ ನಾವು ಲಾಭ ತಕ್ಕೋಬೇಕ್ ಅಂತ ಮಾಡ್ಯಾವಣ್ಣ
ಹೌದಾ ಏ ಚೆನ್ನಾಗಯ್ತ್ ನೋಡ್ ಏನ್ ಒಳ್ಳೆ ಹ ಇದಿದ್ರೆ ಇದು ದೊಡ್ಡ ಎಂತತಿಂತ ನೌಕರಿ ಇರ್ತಾರೆ ಇದ್ರ ಮುಂದ ಇದ ಮಾಡಕ್ ಆಗಲ್ಲ ಅಷ್ಟ್ ಷ್ಟ್ ಸಾಲ್ರಿ ಇದ್ದಂಗ ಐಯ್ತಿ ಹ್ಮ ಅದೇ ಅದೇ ಇನ್ಕಮ್ ಜಾಸ್ತಿ ಆ ತ್ತಿ ಕುರಿ ಸಾಕಾಣಿಕೆ ಯಾಕಂದ್ರೆ ಇದು ಎಂತ ಬಡವರ ಸಮ ಸವೌಕರು ಕುಂತಾರೆ ಇವಾಗ ಅಷ್ಟು ಐತೆ ಇವಾಗ ಎಂತಾರೆ
ಹಾ ಹೌದೌದಣ್ಣ ಅದೇ ಇಲ್ಲಿ ಮನೆ ಹತ್ರ ಎಲ್ಲಿ ಒಂದೇ ಸೈಡ್ ಹಾಕಂಗಿಲ್ಲ ಅಂತ ಕೇಳ್ಪಟ್ಟೆ ಅಣ್ಣ ಎಲ್ಲಾ ಹೊಲ್ದಗಳಲ್ಲೇ ಜಾಸ್ತಿ ತಿರುಗಾಡ್ಬೇಕು ಅಂತ
ಹಾ ಹ ಇಲ್ಲಿ ಮನೆಗ್ ಹಾಕಿದಾಗ ಹೆಂಗಂದ್ರೆ ಮನೆ ಬಟ್ಟು ಮನೆಗ್ ಇರ್ಬೋದು ಅಂದ್ರೆ ಕುರಿಗಳಿಗೆ ಏನ್ ಗೊತ್ತಾ ಸ್ವಲ್ಪ ಒಳ್ಳೆ ವಾತಾವರಣ ಇರ್ಬೇಕು ಹೊರಗಡೆಯಿಂದ ಮೇವು ಚೆನ್ನಾಗಿರೊದ್ ಬೇಕ್
ಹಾ ಹ ಜಾಸ್ತಿ ಒಂದೇ ಕಡೆ ಹಾಕಿದ್್ರ ಅದಾರ ಒಂದೇ ಕಡೆ ಹಾ. ಜಾಸ್ತಿ ಇದು ಹೊಕ್ಕಕ್ಲಾಗಲ್ಲ ಮರಿ ಬೆಳಲ್ಲ ಅಂತ.
ಹಾ ಮರಿೀನ್ ಬೆಳಲ್ಲ ಆಮೇಲೆ ಏನದ. ಕುರಿನ ಬಿಡ್ತಾವ ಸ್ವಲ್ ಫುಲ್ ಕು ಒಕ್ಕಳೇ ಕಾಲು ಕುಂತು ಬೀಳೋದು. ಆಮೇಲೆ ಏನದ ಒಂಥರಾ ಸುಸ್ತ ಆಾಗ್ ಮಾಡ್ತ. ಕುಳ. ಹ್ಮ್ ಈ ಆಕಡೆ ಈ ಕಡೆ ಹೊಲ್ದಲ್ಲಿ ಆ ಹೊಲದಲ್ಲಿ ಈ ಹೊಲ್ದಲ್ಲಿ ಆಗ್ತ ಅಂದ್ರೆ ಸ್ವಲ್ಪ ಒಳ್ಳೆ ವಾತಾವರಣ. ಚೆನ್ನಾಗಿರೋ ಮೇವು ಆಮೇಲೆ ಅಂದ್ರೆ ಏನ ಆಾಗಲ್ಲ ಕುರಿಗ್ ಸಾಕ ಕಾಲಿಗೆ ಇದಗ್ ಏನ್ ಕೆಟ್ ಆಾಗಲ್ಲ.
ಮರಿ ಎಲ್ಲಾ ಕರೆಕ್ಟ ಆಾಗಿಿ ಬರ್ತಾವಣ್ಣ.
ಹಾಂರಿ ಕರೆಕ್ಟ್ ಆಗಿತ ಚೆಾಗಿರ್ತದೆ.
ತಟಗ್ರ ಮರಿ ಈಗೊಂದ ನಲ್ವತ್ ಕುರಿ ತಗೊಂಡೆ ಅಂದ್ರ ಒಂದ್ ತೆಗ್ರ ಮರಿ ಬೇಕ. ಅ ಅದಾನ.
ಹಾ ಬೇಕಾಗತ್ತೆ ಬೇಕತ್ತ ಒಂದ್ ತಗ್ರ ಬೇಕಾದ್ರ ಜೊತೆ.
ಅವಕ ಎಷ್ಟ ಆದೇನಣ್ಣ ರೇಟ್ ಜಾಸ್ತಿ ಇರ್ಬೇಕಣ್ಣ.
ಏನಲ್ಲ ಒಂದು ಇಪ್ಪತ್ತುತ್ವತ್ ಸಾವಿರ ನಲ್ವತ್ ಸಾವಿರ ಜನಕ್ ಬತ್ತಪ್ಪಾ ಹೆಂಗ ತಗೊಂಡಂಗ ಇರತ್ತ.
ತೊೊಂಡಂಗ ಇರ್ದ ಅಣ್ಣ ಚಲೋ ತೊೊಂಡ್ರ ಒ್ ನಲ್್ ಸಾರ್ ಬರ್ದಣ್ಣ.
ಹಾ ನಾಲ್ಕ ಸರ್ ಬರ್ತವ್ ಚನ್ನಾಗಿ ಒೆ ಚೆನ್ನಾಗಿರೋ ಮತ್ ದೊಡರ್ಬೇಕಂದ್ರೆ ಕೋ ಹಿಂಗ ಕೊಂಬ ಬಂದಿತವ. ತರ ರೌಂಡ್ ರೌಂಡ್. ಅದಕ್ಕೆ ನಲ್ವತ್ತು ನಲ್ವತ್ತೈದ್ ಸಾವರದಾಗ ಇರುತ್ತತ್ ನವು.
ಹಾ ಹಣ್ಣ ಅದೇಣ್ಣ ಈಗ ಮಳೆಗಾಲದಲ್ಲಿ ಬೇಸ್. ಲ್ಲಿ ಈ ಮರಿಗಳ ಹೆಂಗ್ ಮೇಂಟೈನ್ ಮಾಡ್ತೇ ನು.
ಮಗಾಲ ಬ್ಯಿ ಅಂದ್ರೆ ಮಾರ್ಗಲ್ದಾಗ ಏನಂದ್ರೆ ಸ್ವಲ್ಪ ಚಳಿ ಇರುತ್ತ ಮಳೆ ಜಾಸ್ತಿ ಇರುತ್ತಾ. ಆಮೇಲೆ ಮರಿಗೋ ಜಾಸ್ತಿ ಕುಂಟು ಬೀಳೋದು ಕಾಲು ಕುಂಟು ಬೀೋದು ಕುರಿಗೆಗ ಅದಕ ಅದು ಚೆನ್ನಾಗಿರೋದು ಬ್ಯಾಗ. ತಗೊಂಡ್ ಅವು ಕೊಡದ್ ಬಿಟ್ಟು ಚಂದ ಚಾಟ್ಿ ಮಾಡ್ಬಿಡ್ತ ವರ್ಷಂದ್ರ ಅಂದ್ರೆ ಏನ್ ನೀರ್ ಬರ್ದ ಅಂತ ಮಾಡ್ಕೊಂಡ ನೋ. ಮಾಡ್ತ ಹ್ೀಿ.
ಹಾ ಅಂಗಣ ಹ ಹ ಹ ಅದೇ. ಈಗ ಮಳಗಾಲದ ಜಾಸ್ತಿ ಕಡೆ ತಿರ್ಗಿ ಹಾಕೋಣ ಈ ಬ್ಯಾಸಿಯ ಹೊಲಗಳೆಲ್ಲ ಜಾಸ್ತಿ ಹೊಲ ಮೇ. ತ್ರರಂತಣ್ಣ.
ಹಾ ಯಾಕಂದ್ರೆ ಜಾಸ್ತಿ ಹೊಲಗಳು ಫುಲ್ ಬಿತ್ತಣಕೆ ಮಾಡಿ ಬಿಡ್ತಾರೆ ಎಲ್ರು. ಅಷ್ಟು ಉಊರ್ನರ ಅದಗೋಸ್ಕರ ನಮ. ಹಾ ನಾಕೋಸ್ಕರ ನಮ್ ಕುರಿ ಈಗ ಮತ್ ಅಲ್ಲಿ ಅವ್ರ ಹೊಲ್ದ ಇೋಲ್ದ ಮತ್ ಯಾರಾದ್ ಬೈತಾರ. ಅದಕ್ಕೆಲ್ಲೇನು ಸ್ವಲ್ಪ ಎಲ್ಲೇನು. ಇಂರ ಮಡ್ಡಿ ಅಂತರ ಅಲ್ಲಿ ಬಿಟ್ಕೊಂಡು ಅೇ ಮಿಸಸ್ಕೊಂಡು ಅೇ ದೊಡ್ಡಾಕ ಇರ್ತಿವಿ.
ಹಾ ಹಾ ಹಂಗಣೋಣ ಈಗ ಮರಿಗಳೊಳಿಗೆ ಜಾಸ್ತಿ. ಮಳಗಾಲದಾಗ ಕಾಕೊಂಡ್ ಬಿದ್ರ ಅವ್ಕೇಏ ಎಣ್ಣಿ ಗಿಣಿ ಬರ್ತಾವಏನ.
ಬರುತ್ತ ಆಮೇಲೆ ಒಂದು ಟ್ಯಾಬ್ಲೆಟ್ ಬರುತ್ತ ಒಂದು ಗುಳಿಗಂತ ಗರಿ ಇರ್ತಾವ.
ಹಾ ಹಾ ಹಣ.
ಅದು ಒಂದು್ ಬರುತ್ತೆ ಅಂದಕ್ಕ ಒಂದು್ ಸ್ವಲ್ಪ ಅದ್ ಕಾ ಹಿಂಗ ಇದು ತೋಡಿಬಿಟ್ಟು ಮುಳೆ ತಗತಿ ಆಮೇಲೆ. ಎ್ಣ ಬರ್ತ ಎ್ಣಯಾಿ ಬಿಡಿಗಾಕ್ ಬಿು ಅಷ್ಟಾಕ್ಕಮ್ಮಿ.
ಹಾ ಕಮ್ಮ್ಯಾತವಾಣ. ಈ ಕೌಳಿ ಗದ್ದೆ ಎಲ್ಲ ಖಾಲಿ ಆದಾಗ ಅವಕ ಎಣ್ಣೆ ಹಾಕಿ ಬಿಡ್ಬೇಕ ಕಣೋಣ.
ಹಾ ಕವಳ ತಿಂದ್ರ ಬಾಯ.
ಹಾ ಅದೇಣ ಒಟ್ಟಿಗಿಟ್ಟಿ ಉಬ್ಬತಾವಂತ ಕೇಳಪಟ್ಟಣ ಅದ.
ಹೆಚ್ಚಚ್ಿಗೆ ಹೆಚ್ಚೆಚ್ಿಗೆ ಜಾಸ್ತಿ. ಕೌಳಿ ಮೇಾಲ ಕೌಳಿ ತಿನ್ಸೋದು ಆಮೇಲೆ ಹ ಯಾವ ತೊಗರಿ ಗಗ್ರ ಸಜ್ಜಿ. ಅಂತ ಆದ್ರೂ ಬಾಳ ಇದ ಆಾಗುತ್ತ ಅವ ಹುಗ್ರಿ ಅಂತ ತಿನ್ಸ್ರಿ.
ಅದ್ಕ್ಕೆ ಕೇಳ ಇಂ ತಿಳ್ಕೊಬಣ ಇಂ ಗೊತ್ತರ್ಲಾರ ಸುಮ್ನೆ ಜಾಸ್ತಿ ಮಾಡಿದ್ರ ಲಾಸ್ಟ್. ಸಾಲಣ.
ಹ್ಮ್ ಕೆ ತೊಕದ್ ಬಿಡ ಅದೇನ್ ತಪ್ಪ ಹ್ಮ ಮಾಡ್ ಬಿ. ನಮ್ಗನ್ ಅಷ್ಟೇನು ಅಂದ್ರೆ ಒಂದ್ ನಮಗೂನು ಗೊತ್ತಿರೋವು ಫಸ್ಟ್ ಫಸ್ಟ್ ಟೈಮ್ ಮಾಡ ಎಲ್ಲಿ ಅಂದ್ರ. ನಾಲ್ಕ್ ಐದು ವರ್ಷದಿಂದ ಕವಳ ಒೆ ಒಟ್ಟೆ ಉಪ್ಪಿ ಬಿಟ್ಟು ಆಮಕ್ ಒಂದ ಎ್ಣ ಬಂದ್ರೆ ಆಮಕ್ ಎಣ್ಣೆ್ರ ಸ್ವಲ್ಪ ಕಮ್ಮಿ ಆಗಿತಲ್ರ
ನೀವು ಮಾಡಿ ಜಾಸ್ತಿ ಆಯ್ತಲ್ಲಣ್ಣ ಜ ಅನುಭವ ಬಾಳ ಅದಣ್ಣ ನಿಮ್ಗ.
ಹ್ಮ ಹ್ಮ
ಅದಕ್ಕೆ ಅನುಭವ ಇದ್ದರ ಬಲ್ಲೆ ಕೇಳ್ಬೇಕ ಅಂತ ಕೇಳ್ದೇಣ ನಾನ್ ಈ ಅತ್ತಿ ಅ ಹತ್ತತಿವಲ್ಲ ಹಡ್ ಮೇಸಗ ಆದ್ರಣ್ಣ ಏನ ಎ್ಣ ಬರ್ತಾವ ಅಂತಲ್ಲಣ್ಣ ಹುಳ ಗಿಳ ಇದ ಇದು ಜಾಸ್ತಿ ಉಚ್ಗೆಂತಾವಂತಲಣಾ ಹಾ ಹಾ ಹಾ ಅಣಾ
ಕೀಡಿ ಆಮೇಲೆ ಹಿಂಗು ಯಾವ್ ಕುರಿ ತಪ್ಪಲಾ ತಿಂದಬಿಟ್ಟು ಅದ ಹುಳ ತಿಂದಬಿಡ್ತಾವ ನೋಡು ಅಂತದಕ್ - ಅ ಎಲ್ಲ ಕರ್ಗೋಗಂತ ಎಣ್ಣಿದೆ ಅದ್ರದನ್. ಹ ಎಫೆಕ್ಟ್ ಆಗ ಎಷ್ಟೇನ್ ತಿನ್ಲಿ ಎಷ್ಟೇನ್ ಬಿಡ್ಲಿ ಅವಾಕ್ ಎಫೆಕ್ಟ್ ಬೀಳಲ್ಲ.
ಹಾ ಹಾ ಆಣ್ಣ ಈಗ ಅಪರೂಪ್ಪ ಜಾಸ್ತಿ ಅಂದ್ರೆ ಕುರಿಗಳು ಒಂದೊಂದೇ ಇಳಿತಾವನಣ್ಣ
ಹಾ ಒಂದೊಂದೇ ಒಂದೊಂದು ಒಂದೊಂದ ಇತ್ತೆ ಒಂದೊಂದ್ ಎರಡೆ ಎರಡು ಇಳೀತಾವಷ್ಟೇ.
ಹಾ ಎರಡೇ ಅಣ್ಣಾ ಲಾಸ್ಟ್ ಇವ ಆಡ್ ಕೇಳ್ಪಟ್ಟಣ ಮೂರು ನಾಲ್ಕರ ತನ ಇ ತ್ತ ಒಂದಣ
ಹೌದ ಹೌದು ಆಡ್ ನಾಲ್ಕು ದೊಡ್ಡಗೂ ದೊಡ್ಡ ಸ್ವಲ್ಪ ದೊಡ್ಡದ ಇತ್ತದ್ರೆ ಎರಡು ಮೂರು ನಾಲ್ಕು ಕೀತಿದ ಒಂದ ಅಷ್ಟು ಸರಿಯಾಗಿ ಸಣ್ಣದ ಇತ್ತಪ್ಪ ಒಂದು ಎರಡು ಒಂದೇ ಲಾಸ್ಟ್ ಹಾ ಹಾ ಬರಲ್ಲ ಬರಲ್ಲ ಆವ್ ಆ ಕುರಿ ಬೇರೆ ಇವು ಬೇರೆಪಾ.
ಹಾ ಅದಕ್ಕೆ ಅದಕ್ಕೆಣ ಇದ್ರ ಜಾಸ್ತಿ ಇನ್ಕಮ್ ಆದಂತಣ್ಣ.
ಹ್ಮ ಜಾಸ್ತಿ ಇನ್ಕಂ ಚೆನ್ನಾಗ್ ಒಳ್ಳೆ ಬಿಸ್ನೆಸ್ ಇದು.
ಹಾ ಮರೀ ಚ ಬ ಚನಾಗ್ ಬರ್ತಾವಂತಣ ಎಲ್ಲಾ ಕರೆಕ್ಟ್ ಆಗಿ ಈ ಮರಿಗಳಿಗೆ ಏನ್ ಇಡ್ಬೇಕು ಅಣ್ಣ ಮನ್ಯಾಗಿದ್ದಾಗ ಏನನ ಬ್ಯಾರ್ ಬ್ಯಾರೆ ಐ
ಹ ಇದೆ ಅಲ್ಲ ಇದು ಅದು ಬೇವಿನ್ ತಪ್ಪಲ ಚಟ್ಟೆ ತಪ್ಪಲ ಅಂ ತಿದೆ ಒಟ್ ಒಟ್ಟು ಆಮೇಲೆ ಶೆಂಗದ ಒಟ್ಟು ತೊಗರಿ ಒಟ್ಟು ಆಮೇಲೆ ಸಜ್ಜಿ ಕಾಳು
ಹಾ ಹಾ ಬೆಳಗ್ಗೆ ಒಂದು ಟೈಮು ಸಾಯಂಕಾಲ ಟೈಮ್ ಆಗ್ ಕನಣಾ ಕಾಳ ಹಾ ಹಾ ಹಂಗಾದ್ರ ಕರೆಕ್ಟ್ ಟೈಮ್ ಮರಿ ಬರ್ ತಣ ಈಗ ಮರಿ ಹುಟ್ಟಿ ಎಷ್ಟ್ ತಿಂಗಳಿಗೆ ಮಾರ್ಬಕಣಾ
ಒಂದು ಆರು ಏಳ್ ತಿಂಗಳು ಮಾರ್ಬೇಕವ. ಆರ ಏಳ್ ತಿಂಗಳಿಗ ಲಾಸ್ಟ್ ಆರು ತಿಂಗಳು ಆರು ತಿಂಗಳು ಆರ ಏಳ್ ತಿಂಗಳುಳ ಬೇಸ್ತಪ್ಪ ಅ್ರ ಆ ಬರ್ತತಿ ಇಲ್ಲ ಒಂಬ್ ಸಾವರ ಹಂಗ ಹೋಗ
ಹಾ ಅಂದ್ರ ಒಳೆ ಆದಾಯ ಆರ್ ತಿಂಗಳ ಕಾಯ್ದಿದಕ್ಕನು ಒಂದು ನಲ್ವತ್ತು ಮರಿ ಇದ್ರನೆ ಜಾಸ್ತಿ ಆದ್ನಣ.
ಹಾ ಅಂದ್ರ ಸ್ವಲ್ಪ ಲಾಭನ ನಿಮ್ಗ ಹೆಚ್ಚಿಗ ಆಗ ಅಷ್ಟು ಕಷ್ಟಪಟ್ಟಕ್ ಬೇಸರ್ತಾರಲ್ಲ ಹ್ಮ ಹ್ಮ್ ಹ್ಮ
ಹಾ ಆದ ಜಾಸ್ತಿನ ಆದಣಾ
ಹ್ಮ್ ಜಾಸ್ತಿನೇ ಅದ ಈ ಯಗ ಕಷ್ಟಪಟ್ಟನ ಮೇಸ್ ಇರ್ತಾರಲ್ಲಾ ಅದಕ್ಕೋಸ್ಕರ ಅದು ಉಳಿತಾಯ ಆಗ್ತದ.
ಈ ಹೊಲ ಇಡಿಯವ್ರಗಾದ್ರೂನು ರೊಕ್ಕ ಕೊಟ್ಟ ಇಡ್ದಿರ್ ಬೇಕಣ ಮತ್ತ ನಾವು ಮರಿಗಳಿಗ ಏನೇ ಆದ್ರು ಅದೆಲ್ಲಾ ನಮ್ಮ ಕಡೇನೇ ಇರ್ತದಲ್ಲಣ್ಣ ಹಂಗಾಗಿ ಸ್ವಲ್ಪ ಏನ್ ಜಾಸ್ತಿ ಇದ ಆಗಲ್ಲಣ್ಣ. ನಾವು ಕರೆಕ್ಟ್ ಆಗ ಮೇಸಿದ್ರ ನಡಿತದಣ್ಣ
ಹಾ ನೀವು ಕರೆಕ್ಟಾಗ ನೋಡ್ಕೊಂಡು ಹೋದ್ರೆ ನಿಮ್ಗ ಏನ್ ಅಹ ಇದು ಏನು ಮರಿಗೊಳಗಿನ ಏನಾಗಲ್ಲ
ಒಟ್ ಚೆನ್ನಾಗ್ ಕುರಿಗಳು ಚೆನ್ನಾಗ್ ಮೇಯಸ್ದಂಗೆಲ್ಲ ಮರಿ ಜಾಸ್ತಿ ಇದ ಇರ್ತಾವಣಣಾ
ಹೂಂ ಅಷ್ಟ ಇರ್ತಾವ್ ನೋಡ ಹಾ ಕುರಿ ಚೆನ್ನಾಗ್ ಮೈದು ಚ ಚನ್ನಾಗಿ ಆಳಿದ್ ಮರಿಗಳು ಚೆನ್ನಾಗಿರುತ್ತಾವ ನೋಡು
ಹಾ ಹಾ ಅಣಾ ಅದೇ ಅದೇ.
ಹ್ಮ್ ಅಷ್ಟ್ ಚೆನ್ನಾಗಿರ್ತವ ನೋಡಪಾ ಒಳ್ಳೆ ಬದುಕ್ ನೋಡಿದ ಎಲ್ಲ. ಹ್ಮ್ ಮಸ್ತ್ ಐತಿದ್ ಏನ್ ಬಿ
ಟಗರನ ಜಾಸ್ತಿ ರೇಟಿಗೆ ಓತ್ತಾವಣಾ ಒಂದ್ ವರ್ಷ ಮೇಸಿದ್ರ ಅವ್ನು ನಾವ್ ಕುರಿ ಮಾಡಿದ್ದೆಲ್ಲ ಒಂದ್ ಹತ್ ಇಟ್ಟಾಗ್ರ ಸ ಇಟ್ಕೊಂಡ್ರ ಅದ್ರಾಗ ಜಾಸ್ತಿ ಇನ್ಕಮ್ ಇರ್ಬೋದಣ್
ಹಾ ಹ ಕುರಿ ನೀನ್ ಹೆಂಗ ತಗ್ರ ನೀನ್ ಅದಕ್ಕೋಸ್ಕರ ತಗರಣನ ಕಾಯ್ತೀಿನಿ ತಗ ತಗ್ರ ಮರಿಯಿಂದ ಮಾಡ ನಾಲ್ಕ ತಗೊಂಬಾರ ತಗೊಂಡ್ಬಿಡು
ಹಾ
ಅವನೇ ಒಂದ ಎಂಟ ಒೊಂಬತ್ತು ತಿಂಗಗಳ ಮೇಚ್ುಡು ಅಷ್ಟೇ ಅವ್ನೇ ಹೋಗ್ತ ಒಂದೊಂದು ಹದ್ನೈದು ಪಸಾರ ಪ
ವತ ವತಣ
ಹ್ಮ್ ಹದ್ೈದು ಇಪ್ಪತ್ತು ಸರ್ಲ್ ಬಾಗ ಅವ್ನೇ ತಗೊಂತಾರೆ ಬೇಕಾದ್ರ ಯಾರು ಸುಮನೆಲಿ ಇದ್ಕ್ೋಯ್ತ ಚಾವದು ಯಾವ್ದ್ ಹಂಗ್ ಬಾಜಾರ್ ಹೋಗ್ತಾರಲ್ಲಾ ಆಗಿಂದಾಗೆ ನಿಿಂದ್ರಲ್ಲ ಮರಿ ಆಗಿಂದಾಗೆ ಹೋಗ್ತಾವ
ಹಾ ನಿಂದ್ರಣ ಜಾಸ್ತಿ ಜನ ಬಂದಿರ್ತಾರಲ್ಲಾ ಆಂದಧ್ರ ಸೈಡ್ ಅವ್ರರು ಇವ್ರು ಜಾಸ್ತಿ ತಗೊಂತಾರಣ್ಣ
ತಗೊಂಡ್ ಬಿಡ್ತಾರೆ ಏನ್ ನಿಮ್ ನಿ್ ಮಗೋ ಟೈಮಿನನ್ ಏನ್ ಇದಂದ್ರಲ್ಲ ಆಗಿಂದಾಗೆ ತಗೊಂಡ್ೋಗ್ ಬಿಡ್ತಾರೆ
ನಾ ಕುರಿ ಒಳಗೆ ಸಾಕ್ತನಣ ಒಂದ್ ನಾಲ್ಕಕ್ ತಗ್ರ ಇಡ್ತೀನಣ್ಣ ಕುರಿೊಳಗೆ ನಾಲ್ಕ್ು ಸಾಕ್ತಣ್ಣ
ಹ್ಮ
ಅಕ್ಕ ಅದೇ ಆದತಣ್ಣಂದ್ ನಲ್ವತ್ ಕುರಿ ತೊಕಂದ್ ಮಾಡನಣ ಎಲ್ಲ ಅದ ಆತ ಅಣ್ಣ ಒಂದ್ ವರ್ಷದ
ಹಾ ಆತಪಾ ಆತ ಅದ ಇದೇನು ಚೆನ್ನಾಗಿತಿ ಅದ ಅದ
ಹಾ ಹಾ ಅದ
ಏನ್ ಲಾಸ್ ಅನೋದಿಲ್ಲವ ನಿಮಗೆ ಅದು
ಹಾ ಅದೇ ಕೇಳ್ದಣ್ಣ ಇವು ಒಂದೊಂದ್ಸಲ ಏನ ಹುಟ್ಟಿದಾಗ ಮರಿಗಳ ಲಾಸನಕ್ಕೆ ಏನ ಇಷ್ಟತ್ತು ಲಾಭದ್ದ ಬಗ್ಗೆ ಮಾತಾಯ್ತು ಈಗ ಬರೆಯಲ್ಲ ಒಂದೊಂದ್ ಸಲ ಮರಿಗಳು ಜಾಸ್ತಿ ಹುಟ್ಟಿದಾಗ ಏನ ಗಿಣ್ಣದಾಲ ಅಂತ ಬರ್ತವ ಅಂತಣ್ಣ ಕುಡಿದ್ರ ಏನ ಆತಿರ್ತವ ಅಂತ ಕೇಳ್ಪಡ್ಟ್ಟೇವ ಹ
ತನು ಬ
ಈ ಕುರಿ ಮರಿಯಾಣ ಹುಟ್ಟಿದಾಗ ಏನ ಗಿಣದಾಲ ಇರ್ತವಂತಣ ಕುಡಿದ್ರ ಏನೋ ಹಾ ಹತ್ತಿ ಸಾಯ್ತವೊಂಡ
ಹಾ ಅದೇ ಜಾಸ್ತಿ ಹಲ್ ಹತ್ ಬರ್ದವಕ ಅವ್ ಸ್ವಲ್ಪ ಕುಡಿಸ್ ಬಿಿಾ ಸಾಾಗ ಒಂದು ಇವಾಗ ಇದ ಇರ್ತ ಒಂದು ಇವಾಗ ಚೀ ಇದಿದೆ ಅಂತನ್ಕಾ ನಾಳೆೆಯಿಂದ ದ ಬಿಡ್ಬೇಕ ನಾಳೆಯಿಂದ ಸ್ವಲ್ಪ ಅದಕ್ಕೆ ಮೊದಲ ಹಾಲ್ ಯಾವ್ದ ನಾಯೆ ನಳಿ ಯಾವ ಆಯ್ುಿಡ್ಬೇಕ
ಹ ಹಾ ಒ್ ನಾಲ್ಕ್ ದಿನ ಕರೆಕ್ಟ್ ಆಗ ಜಾಸ್ತಿ ಕುಡಸ್ಬಡ್ದಾನು ಅಷ್ಟೇ ಸ್ವಲ್ಪ ಸ್ವಲ್ಪ ಕುಡ್ಸ
ಹಾ ಸ್ವಲ್ಪ ಸ್ವಲ್ಪ ಕಮ್ಮಿ ಕೊೂಡ್ಸ್ಬೇಕ ಅದ್ಕೇನ್ ಅಂದ್ರಿಂದ ಏನಾಗಲ್ಲ ಆಮೇ ತಾನೆಯಿಂದ ಅವೋಗಿಂದ ತಾನೆ ಸ್ಟಾರ್ಟ್ ಚೆನ್ನಾಗಿರ್ತ ಮರಿವ ಹ್ಮ್ ಫಸ್ಟಿಗೆ ಒಂದ್ ತರ ಸ್ವಲ್ಪ ಗ ಎಲ್ಲೋ ಕಲರ್ ತರ ಇರ್ತಾವ ಹಾಲು
ಹಾ ಹಾ
ಹೌದ ಗಿಣದಾರ ಅಂತ ಇರ್ತಾವ ಫುಲ್ಲು ಇದಾಗಿರ್ತಾವ ಹಗಿ ಹಞ ಕೂಡ್ಸ್ಬಾರ್ದು ಭಾಳ ಎಫೆಕ್ಟ್ ಮರಿಗಳಿಗೆ ಹಾಲು ಎತ್ತಿ ಪಡ್ತವೆ ಯಕರ್ಸ ಇನ್ನ ಸಣ್ಣ ಉರ್ತಾವಲ್ಲ ಅವಕ
ಹಾ ಸಣ್ಣೂರು ರೂಪಾಯಿ ಜಾಸ್ತಿನ ಕುಡಡ್ಸ್ಬಡ್ದಾನ ಹಾ ಹಾ
ಅಂಗ
ಅದೇ ಮಾಡ್ತನಣ ಇನ್ನ ಒಂದ್ ತಿಂಗ್ಳಲ್ಲ ಎರಡ್ ತಿಂಗ್ಳದಾಗ ಮಾಡ್ತನಣ್ಣ ಅವಾಗನ್ನೊಂದ್ ಸರಿ ನಿಮ್ಗೆ ಕಾಲ್ ಮಾಡ್ತನಿ ಅವ ಕರೆಕ್ಟ್ ಮತ್ತ ಹೇಳೋಗ ನಾನು ಹ ಅದಕ್ಕೆಣ ನಿಮನ್ ಸ್ವಲ್ಪ ಉಪಕಾರ ಆತ್ ನಮಗನ್
ಏ್ ಇಲ್ಲ ಸರಿತಪಿ ನಾ ಯಾ ತಿಂತಾಗ ನೀ ಅಷ್ಟೇನ್ ಇ್ ಮಾಡಾಕ್ ಹೋಗಬೇಳ ಏನು ಏನ ಏನ ಪ್ರಾಬ್ಲಮ್ ಇರಲಿ ನನ್ಗೆ ಫೋನ್ ಕಾಲ್ ಮಾಡ
ಹಾ ಅದೇ ಅಣ್ಣ ಏನೇ ಆಗ್ಲಿ ಸ್ವಲ್ಪ ಅವೇನ ಒಂದ್ ಟೈಮ್ ಅವ ಏನ ೇನ ಆದ್ರ ಬರಿ ಆಗ್ತಿರ್ತಾರ ಅಂತ ನವು ಎಲ್ಲ ಸವಾಸಿ ಅಂತ ಏನ್ ನಮಗ್ ಗೊತ್ತಿರೋಣ ನಿಮ ಫೋನ್ ಮಾಡ್ತನ ಅವಾಗ
ಹ್ಮ್ ಬಾಯಿ ಬಾಯನ್ ಬಂದಿರ್ತ ಆಮೇಲೆ ಒಂದ್ ಸ್ವಲ್ಪ ಏನನ ಸುಂಬಳ ಗಿಂಬಳ ಅಂತ ಇರ್ತಿರ್ತ ನೋಡ ಅವವಾಗಿನದ ಅಲ್ಲಿ ಇಲ್ಲಿ ಮುಖದೇ ಸ್ವಲ್ಪ ಬಾಯಿ ಹತ್ರ ಸ್ವಲ್ಪ ಬರೇ ಕೊಬೋ ಬರೀ
ಬರಿ ಹ ಹೌದಣ್ಣ ಅವಾಗ ಕಾಲ್ ಮಾಡ್ತಣ ಹಂಗಗೆ ಏನ ನಮ್ ಸಮಸ್ಯೆ ಕಣ್ ಬಂದ್ರ ನೀವು ಬರ ಕುಂದರಣ
ಹಾ ನ ಬರ್ೀನಿಾಗ ಅದೇ ನಿಮ್ಮ ಊರ್ ಪಕ್ಕನೇ ಇದೀನಿ
ಹಾ ಅದೇ ಅದೇ ಅಣ್ಣ ನಮ್ಮ ಊರಲ್ಲೆಲ್ಲಾ ಹೇಳಿದ್ರಣ್ಣ ನಿಮ್ ಬಗ್ಗೆ ಮಾತಾಡ್ತಿದ್ರು ಅದೇ ಕೇಳ್ದ ಅವ್ರ ಹತ್ರಾನೇ ನಂಬರ್ ಇಸ್ಕೊಂಡ
ಹ್ಮ್
ಅವ್ರೇ ಕೊಟ್ರಣ ಅದಕ್ಕೆ ಹಚ್ಚಿದ್ದಣೆ ನಿಮಗೆ
ಸಂಖಕೆ ಬಡ್ ಬಿ ಏನು ಬೇಕ್ರೆ
ಇಲ್ಲ ಇಲ್ಲ ಅಣ್ಣ ಮಾಡೋದೇ ಕರಿ ಅದಂತಣ್ಣ ಹಂಗೇನ್ ಸಂಕೋಚ ಪಟರು ಹತ
ಹಾ ನೀವು ಕುರಿ ನೀವು ಚೆನ್ನಾಗಿ ಮಾಡು ಕುರಿ ಗಿರಿ ಚೆನ್ನಾಗ್ ಇದು ಮಾಡು ನನಗ ಏನ ಅಂತ ಪ್ರಾಬ್ಲಮ್ಂತದ ಹಿಂಗಣ ಹಿಂ ಕುರಿ ಹಿಂಗಗ ಅಂದ್ರ ನ ಬಂದ್ ನಡ್ಕೊಂಡ್ ಹೋಗ್ತನಿ
ಹಾ ಓೆ ಓಕೆ ಓಕೆ ಈ ಜಾಸ್ತಿ ಮರಿ ಒಯ್ಯಾರ ಬಾಜಾರ್ಯ್ಯಕಿನ ಊರಿಗೆ
ಹ ಚೌದರಿಗ ಒಬ್ಬರು ನೀನನ್ ಬೇಕಾದ ಕರ್ಸನ್ ಕರ್ಸವಿ ಆಮೇಲೆ ಏನಾದ್ರೆ ಇ ನಿನ್ ರೇಟ್ ತಕ್ಕಕಂತ ಅಲ್ಲಿ ಹ ಮಾಡ್ತೀನಿ ಅಂದ್ರೆ ಮಾಡ್ಬೋದು
ಹ ಹಾ ಅಣ್ಣ
ಅಲ್ಲಿ ಮಾಡ್ತೀಯಾ ಇಲ್ಲಿ ಮಾಡ್ತೀಯಾ ಅಷ್ಟೇ
ಹಾ ನಡಿದ್ದಣ ಅಲ್ಲಿ ಮಾರಿದ್ರನ ಅಂದ್ರ ಈಗ ಬಾಜಾರ್ಕ್ೋಯ್ರೆ ಸ್ವಲ್ಪ ರೇಟ್ ಜಾಸ್ತಿ ಸಿಗತಾವ ಒಂದ ಕೇಳ್ಪಟ್ಟಣ್ಣ
ಹಾ ರೇಟ್ ಜಾಸ್ತಿಐತೆ ಯಾಕ್ರೆ ಇಲ್ಲಿ ಕೇಸ ಸಿ ಕೊೊಡ್ಬೇಕಲ್ಲ ಅವ
ಹಾ ಇಲ್ಲಿ ಒಬ್ಬ್ರೇ ಇರ್ತಾರನ್ ಕೇಳಾರ ಅಲ್ಲಿ ಜಾಸ್ತಿ ಜನ ಇರ್ತಾರಲ್ಲ ಸ್ವಲ್ಪ ಡಿಮಾಂಡ್ ಆಬೋದಣ್ಣ
ಹಾ ಇವಾಗ ಏನಾದ್ ಒಬ್ಬ್ರಗ ಅಂತ ಈ ಒಬ್ಬನೇ ಬಂದಿರ್ತಾರೆ ಇವಾಗ ನಾ ಒಬ್ಬ್ರ ಇಷ್ಟಕ್ಕೇಳ್ರ ಸಾಕು ಅವನಿಿಗೆ ಕೊೋಡಬೇಕ ಅಲ್ಲಿ ಬಾಜಾರ್ದ ಒಬ್ಬರುೂಡ ಒಬ್ಬ ಜಾಸ್ ಕ ಇರ್ತಾರೆ ರೇಟಿಗೆ
ಹೌದೌದಣ
ಅವ್ ಜಾಸ್್್ರ ಇನ್ನೊಬರಿಗೆಗನ ಜಾಸ್ ಕೊಡಕ್ ಬತ್ತ ಅವಿಗೆ
ಹಾ ಹ ಹ ಅಂದ್ರೆ ಸ್ವಲ್ಪ ಬಾಡಿಗೆದೆ ಅಷ್ಟಣ ಬಾಜಾರ್ ಸೆನ ಇತ್ತ ಅಂದ್ರೆ ಇನ್ನುೂ ಪೂರ್ವ ಅನುಕೂಲ ಆದಣ
ಹ್ಮ್ ಅಷ್ಟ ಒಂದ ಐದ್ನೂರುೂಪ ಎಷ್ಟ ನೋಡಪ್ಪ
ಹಾ ಹಣ